ಹಾ ಆರಾಮೇ ನೋ ನೀ ಆರಾಮಿದೆ
ನಾಪ ಏನ್ ಮಾಡ್ತರಿ
ಹಾ ಏನಲ್ಲ ಅದೇ ಸ್ವಲ್ಪ ಕೆಲ್ಸ ಮೇಲ್ಲ ಇದಿದ್ದ್ಯಾ ಸ್ವಲ್ಪ ಇವಾಗ ರೆಸ್ಟ್ ಸಿಕ್ತ ಸ್ವಲ್ಪ ಸ್ವಲ್ಪ ಇವಾಗ ರೆಸ್ಟ್ ಸಿಕ್ದ ಸ್ವಲ್ಪ ರೆಸ್ಟ್ ಮಾಡ್ತಾ ಇದೀನಿ ಹೇ ಬೆಂಗಳೂರಲ್ಲಿ ಒಂದು ಕಂಪ್ನಿ ವರ್ಕ್ ಮಾಡ್ತಿದೀನಿ ಅವವಾಗ
ಹ್ಮ್ ಹ್ಮ್ ಯಾವ ಕಂಪನಿ
ಇದು ಇದು ಟೆಲಿಿವಷನ್ ಕಂಪನಿ ಅದಾ
ಹ್ಮ ಹಾ
ಹಾ ಟೆಲಿವಿಷನ್ ಕಂಪನಿಯಲ್ಲಿ ಕಾರ್ ಎಕ್ಸಿಕ್ಯೂಟಿವ್ ಆಗಿ ಮಾತಾಡ್ತಿ
ಕಾಲ ರಜ ಅಯ ಬೆಳಗ್ಗೆ ಹೋಗಿದೆಯ
ಹಾ ಬೆಳಿಗ್ಗೆ ಹ ಒಂದು ಎಂಟು ಗಂಟೆ ಅಂದ್ರೆ ಸ್ಟಾರ್ಟ್ ಆಗುತ್ತ ಕಂಪನಿ
ನ ಹ ನ ಸ
ಹಾ
ನೈ ಟಷ್ಟಂಟ ಕೊ
ಹ ನೈಟ್ ಇಲ್ಲ ನೈಟು ನೈಟ್ ನೈಟ್ ವರೆಗೆ ಇರಲ್ಲ ಅ ಐದವರೆ ಐದು ಗಂಟೆವರೆಗ ಅಷ್ಟೇ ಇರ್ತದೆ
ಮಾಡ್ಕೊಂಡ್ರ ಮತ್ತ ಹ್
ಹ್ಮ್
ಬೇರೆ ಕೆಲ್ಸಕ್ಕೆ ಹೋಗ್ದ
ಹಾ ಬೇರೆ ಕೆಲಸನ ಮಾಡ್ತೀನಿ ಪಾರ್ಟ್ ಟೈಮ್ ಅದು ಬೇಕ್ರ ಕೆಲಸ ಮಾಡ್ತೀನಿ ಹ
ಇಲ್ಲ ಇಲ್ಲಿ ಎಷ್ಟು ಕೊಡ್ತಾರ ಸಾಮರಾಮ್ ಕಂಪನಿಯಲ್ಲಿ
ಯಾರ ಆ ಸ್ಯಾಲ್ರಿ ಒಂದು್ ಹದ್್ಮೂರು ಸಾವಿರ ಕೊಡ್ತಾರೆ ಇವಾಗ ಇಲ್ಲಿ ಕಂಪ್ನಿಯಲ್ಲಿ
ಹ್ಮ್ ಹ್ಮ್
ಅದು ಪಾರ್ಟ್ ಟೈಮ್ ಕೆಲ್ಸ ಮಾಡತ್್ನಲ ಅದು ಒಂದು ಆರ್ ಸಾವಿರ ಬರುತ್ತಾ
ಹ್ಮ್ ಹ್ಮ್
ಹ್ಮ ಆಗತ್ತ ಕೆರ್ ಕರ್ಸಿತ್ಲ್ಪ
ಎಲ್ಲಾ ಎಲ್ಲಾ ಸರಿ ಟ್ವೆಂಟಿ ತೌಸಂಡ್ ಆಗ್ತ
ಹಾ
ಹ್ ಹ್ಮ್ ಮತ್ತೆ
ಹ ಹಾ ನ ಊರ್ ಕಡೆ ಇವಾಗ ನ ಬರೋದಿಲ್ಲ ಇವಾಗ ನಮ್ಮೂರು ಜಾತ್ರೆ ಅದೆ ಡಿಸೆಂಬರಲ್ಲಿ
ಹ್ಮ ಹಾ
ಹಾ ಡಿಸೆಂಬರ್ ಅಲ್ಲಿ ಬರ್ಬೇಕು ನಮ್ಮ್ೂಊರಲ್ಲಿ ಪಲ್ಲಕ್ಕಿ ಉತ್ಸವ ಆಗತ್ತೆ ಆಂಜನೇಯ ಸ್ವಾಮಿದ ಹಾ.. ಫುಲ್ ಎಲ್ಲಾ
ಇವಾಗ ಸಾ ಸಾಮರ್ ಸಾಮರು ಮುಗಿತಲ್ಲ ಅವಾಗತ
ಹಾ ಸಮರ್ ಮುಗತಲ್ಲ ಅವಾಗ ಡಿಸೆಂಬರ್ ತಿಂಗಳಲ್ಲಿ ಇರ್ತ್ತೆ
ಹ್ಮ್ ಹ್ಮ್ ಅವಾಗ್ ಬರ್ಬೇಕನ್
ಹ್ಮ್ ಅವ ಬರುತ್ತೆ ಫುಲ್ ಪವರ್ಫುಲ್ ದೇವ್ರ ನಮ್ಮ್ ಊರಲ್ಲಿ ಅದು ಹೆಂಗಪ್ಪ ಅಂದ್ರೆ ಪೂರ್ತಿ ಹಿಸ್ಟೋಾರಿಕಲ್ ಬೊಂಡ್ತ ದೇವ್ರಿಗೆ
ಹಾ ಹಾ ಹ್ ಏನ್ ನಿಮ್ ಫ್ಯಾಮಿಲಿ ಅವ್ರು ಎಲ್ಲಾರು ಹೋಗಿದರ ನೀವ್ ಒಬ್ಬನು ಹೋಗಿರಾ
ಹ ಎಲ್ಲಾ ಫ್ಯಾಮಿಲಿರ್ ಎಲ್ಲಾ ನಾವು ಒಬ್ಬನೇ ಬಂದೇನಿ ಇಲಿಗಿ ನಮ್ಮ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಎಲ್ಲಾ ರೂಮ್ ಮಾಡ್ಕೊಂಡಿರದು.
ಅವ್ರುನೇ ಕೆಲಸ ನೋಡ್ತಾರ
ಅವ್ರು ಒಬ್ರು ನನ್ನ ಜೊತೆ ಕೆಲಸ ಮಾಡ್ತಾರೆ ಒಬ್ರು ಬೇರೆ ಬೇರೆ ಕೆಲಸ ಮಾಡ್ತಾರೆ ಬೇರೆ ಕಂಪನಿಗ ಹೋಗ್ತಾರ
ಹ್ಮ್ ಹ್ಮ್ ಇವ ಇವಾಗೆಲ್ಲಾ ಯೂತ್ಸ್ ಅಂದ್ರೆ ನಮ್ಮ್ ವಯಸ್ಸಿನ ಹುಡುಗರೆಲ್ಲಾ
ಕೆಲವೊಂದೊಬ್ರು ಗಾರೆ ಕೆಲಸ ಮಾಡ್ತಾರೆ.
ಹ ಹಾ
ಹ್ಮ್ ಮಾಡ್ತವ್ರೆ
ಇವಾಗೆಲ್ಲ ಯೂತ್ಸ್ ಅಂದ್ರೆ ನಾವು ನಮ್ ವಯಸ್ಸಿನ ಹುಡುಗರೆಲ್ಲ ಡೆಲಿವರಿ ಬಾಯ್ಸ್ ಕೆಲ್ಸ ಮಾಡ್ಲತ್ತಲ್ಲ ಅದು ಕೆಲಸ ಹೆಂಗ್ ಹೌ
ಅವರು ಡೆಲಿವರಿ ಕೆಲಸ ಮಾಡೋರ್ ಇದ್ದಾರೆ ನನಗೆ ಪರಿಚಯ ಅವ್ರೆ ಅವರು ಅದು ಬೈಕ್ ಇರಬೇಕು ಅವ್ರ ಹತ್ರ ನಮ್ಮ್ ಹತ್ರ ಬೈಕ್ ಇಲ್ಲ ಆ ಮತ್ತೆ ಬೈ ಕೆಲವೊಂದು ಆ್ಯಪ್ಸ್ ಗಳು ಇರಬೇಕು ಆ ಆಪ್ಸ್ ಅಲ್ಲಿ ಹೋಗ್ಬಿಟ್ಟು ಜಾಯಿನ್ ಆಗ್ಬೇಕು. ಜಾಯಿನ್ ಆದ್ಮೇಲೆ ಅವರು ಏನು ಇಂತಿಸ್ಟ್ ಅಂತ ಆ ದಿನ ಡೆಲಿವರಿ ಮಾಡ್ತಾರಲ್ಲ ಅದ್ರ ಮೇಲೆ ಅವರಿಗೆ ಅಮೌಂಟ್ ಹೋಗುತ್ತೆ.
ಹಾ
ನಡೆತ್ ಅವರಿಗೆ
ಅಂದ್ರೆ ಡೈಲಿ ಡೈಲಿ ಅರ್ನಿಂಗ್ ಇರುತ್ತೆ ಅದಕ
ಹಾ ಡೈಲಿ ಅರ್ನಿಂಗ್ ಇರುತ್ತೆ ವೀಕ್ಲಿ ವೀಕ್ಲಿ ಪೇಮೆಂಟ್ ಇರುತ್ತ
ಹ್ಮ್ ಹ್ಮ್ ನಿಮ್ ಮಂತ್ಲಿ ಸ್ಯಾಲ್ರಿ ಅಲ್ಲ ನಿಮ್ಗೆ
ಹಾ ನನಗ ನನಗ್ ಮಾತ್ರ ಮಂತ್ಲಿ ಸ್ಯಾಲರಿ
ಹ್ಮ್ ಹ್ಮ್ ಹ್ಮ್ ಮತ್ತೇನ್ ಬೇರೆ ಕೆಲಸ ಮಾಡಿಯೆನ್ ಏನಷ್ಟು
ಇಲ್ಲ ಇವಾಗ ಬಂದ್ದೀನಿ ಇದೇ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ನಂದೇನೋ ರಿಸ್ಕ್ ಇರಲ್ಲ ಇನ್ ಏನೋ ಇಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡೋದು ಹೊರಗಡೆ ತೀರಗಡೆದೆಲ್ಲ ಏನಿಲ್ಲ ಆರಾಮ್ ಕೆಲಸ ಹ್ಮ್ ಅವ್ರು ಬೈಕ್ ಓಡ್ಸೋದು ಅದು ಓಡ್ಸೋದು ಆದೆಲ್ಲ ಪುಲ್ ಹೆವಿ ಆಗುತ್ತೆ
ಹೌದ.. ಇವಾಗ ಅದೇ ಕೆಲಸ ಕಂಟಿನ್ಯೂ ಮಾಡ್ಬೇಕ್ ಕಂಪನಿ ಕಂಪನಿಲ್ಲಿ
ಹಾ ಇದೇ ಕೆಲಸ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ಎರಡು ವರ್ಷ
ಹ್ಮ್ ಇವಾಗ ಮಾಡಕೊಂತೆ ಹತ್ತು ಆಯ್ತವೆ
ಹ್ಮ ಹ್ಮ್
ಹ್ಮ್ ಇನ್ನೊಂದೆರಡು ವರ್ಷ ಏನೋ ಇನ್ನೊಂದೆರಡು ತಿಂಗಳ ಆದ್ರೆ ಒಂದ್ ವರ್ಷ ಆಗತ್ತೆ ಇವಾಗ ಒಂದ್ ವರ್ಷ ಹತ್ರ ಹತ್ರ ಆಯತ್ ಸ್ವಲ್ಪ ಪ್ರಮೋಷನ್ ಕೊಡ್ತಾರೆ.
ಹ್ಮ ಹಾ
ಹ್ಮ್ ಹ್ಮ್
ಹ್ ನಿಂದ್ ಡಿಗ್ರಿ ಇತ್ತಲ್ಲ ಅದು ಕಂಟಿನ್ಯೂ ಆದ ಮುಗಿತ್ತ್ ಡಿಗ್ರಿ
ಹ ಡಿಗ್ರಿ ಅದನ್ನೆ ಕಂಟಿನ್ಯೂ ಐತಿ ಇವಾಗ ಹೋಗ್ಬಿಟ್ಟು ಎಕ್ಸಾಮ್ ಬಂದಾಗ ಎಕ್ಸಾಮ್ ಬರ್ಬಿಟ್ಟು ಬರ್ತಿನಿ.
ಯಾವ್ ಸೇಮ್
ಹ್ಮ್ ಇವಾಗ ಇವಾಗ ಪೋರ್ಸ್ ಸೇಮ್ ಇವಾಗ ಅವನ್
ಪೋರ್ ಸೇಮ ಅಂದ್ರೆ ನಮ್ ಸಿ ನಮ್ ಸೀನಿಯರ್ ಬ್ಯಾಚ್ ಏನ್ ನಿಮ್ದು
ನಿಮ್ದು ಸೆಕೆಂಡ್ ಸೇಮಲ್ಲ ನೀವು ಹಾ
ಹ ಇವಾಗ ಎಕ್ಸಾಮ್ ಇದ್ದೀಯಾ ಇವಾಗ
ಹಾ ಇವಾಗ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಏನೋ ಡೇಟೆನೊ ಆತ್ರ ಬಂದಿಲ್ಲಾ ಡೇಟ್ ಆತ್ರ ಬಂದಾಗ ಬರದ್ ಮುಂದಿನ ತಿಂಗಳಗ್ ಐತೆ ಅಂತೆ ಡೇಟ್ ಎರಡನೇ ತಾರೀಕ ಹಂಗ
ಲೇ ಒಂದ್ ಎಕ್ಸಾಮ್ ಬಂದದ್ದಿ ಮತ್ತ ಇವಾಗ ಬಂದ್ಬಿಟ್ಟೆ.
ಹಾ ಎಕ್ಸಾಮ್ ಬಂದ್ಬಿಟ್ಟು ಮತ್ತೆ ಬರ್ಬೇಕ್ ಈ ಕಡೆ.
ಹ್ಮ್ ಬಾರಿ.
ಹ್ಮ್.
ಏನ್ ಮನಿ ಕಟ್ಲ ಹತ್ರ ಅಂತ ಹೇಳಿದ್ರು ನಿಮ್ ತಮ್ಮ ಕಟ್ಲತ್ರ ನ್ ಬಿಟ್ರ.
ಅದೇ ಸ್ವಲ್ಪ ಮನೆ ಕಟ್ಟಾಕ್ ಕುಂತಿವಿ ಇವಾಗ ಪ್ಲಾಸ್ಟಿಕ್ ಲೆವೆಲ್ಗೆ ಬಂದೈತೆ ಸ್ವಲ್ಪ ಅಮೌಂಟ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ. ಬಂದ್ ನಿಂದ್ರಿಸಿದ್ವಿ ಪ್ಲಾಸ್ಟಿಕ್ ಮಾಡೋದ.
ಹ್ಮ ಹಾ.
ಹ್ಮ್ ಇನ್ನೊಂದು ಸ್ವಲ್ಪ ರೊಕ್ಕ ದುಡ್ಡ ಆದ್ಮೇಲೆ ಸ್ವಲ್ಪ ಪ್ಲಾಸ್ಟಿಂಗ್ ಕೆಲಸ ಮಾಡೋಣ ಅಂತ ಇದೀನಿ.
ನಿಧಾನಕ್ಕೆ ಮಾಡದು ಇವಾಗೆನು. ಸುಮ್ನೆ ಸಾಲ ಅದು ಪಿ ಎಮ್ ಐ. ಒಮ್ಮೇಲೆ ಹಾಕ್ಕೊಂಡ ಮಾಡ್ತಿರಿ ಇವಾಗ್ ನಿಧಾನಕ್ ಮಾಡ್ರಿ.
ಹ್ಮ್ ಅದೇ ಸುಮ್ನೆ ಇವಾಗ ಸಾಲ ಮಾಡ್ಕೊ ಬಿಟ್ರೆ ಆಕಡೆ ಸಾಲ ಕಟ್ಬೇಕು ಈ ಕಡೆ ಇದ ಪ್ರಾಬ್ಲಮ್ ಆಗ. ಗತ್ತಲ್ಲಾ ಅದಕ್ಕೋಸ್ಕರನೆ ಏನು ಮಾಡಕ್ಕು ಇಲ್ಲ ಅಷ್ಟೇ ನರ್ಸಿದಿವಿ. ಇನ್ನ ಹಳೆ ಮನೆ ಐತಲ್ಲ ಹಳೆ ಮನೆ ಏಂಗ ಗಟ್ಟಿ ಐತೆ ಏನೋ ಅದ್ರಲ್ಲ ಇದ್ದೀವಿ.
ಹ್ಮ ಹ್ಮ್ ನಿಮ ತಮ್ಮನ್ ಕಾಲೇಜ್ ಹೋಗ್ತಾನನ್.
ತಮ್ಮ ಅವ್ ಕಾಲೇಜ್ ಹೋಗ್ತಾವನೆ ಇವಾಗ ಸೆಕಂಡ್ ಪಿ ಯು ಸಿ ಅವ್ನೇ.
ಹ್ಮ್ ಹ್ಮ್ ಒಳ್ಳೆ ರಿಸಲ್ಟ್ ಮಾಡಂತೇಳಪ್ಪಾ ನೀವ ಒಂದ್ ಸ್ವಲ್ಪ ಮಾಡಿ ರಿಸಲ್ಟ್ ಅವನೊಂದ್ ಸ್ವಲ್ಪ ಮಾಡಂತ ಹೇಳ್ಬಿಡು.
ಹ್ಮ್ ಹ್ಮ್ ಹ್ಮ್ ಅವನು ಚೆನ್ನಾಗ್ ಓದ್ತವನೆೆ ಎಲ್ಲ. ದಿನ್ನ ಅವರು ಸರಿಗೆಲ್ಲ ಕೆಳ್. ಎಲ್ಲಾ ಪರಿಚಯರ್ತಾರ ಎಲ್ಲಾ ಓದ್ತನಪ್ಪಾ ಚೆನ್ನಾಗ ಅಂತ ಹೇಳ್ತಾರ.
ಹ್ಮ್.
ಹ ಅವ್ನಿಗೆ ಇದು ಕೋಚಿಂಗ್ ಕಳಸ್ಬೇಕಂತ ಮಾಡಿನಿ ಸ್ವಲ್ಪ ಕಾಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ನೀನಗ ಎಲ್ಲಾದರೂ. ಕೋಚಿಂಗ್ ಸೆಂಟರ್ ಏನಾರಾ.
ಇಲ್ಲಿ ಧಾ ಇಲ್ಲಿ ಧಾರವಾಡ ಬೆಸ್ಟ್ ಅಲ್ಲಾ ಕೋಚಿಂಗ್ ಸೆಂಟರ್.
ಧಾರವಾಡ.
ಹ್ಮ್ ಧಾರವಾಡ ಚಲೋ ಆದಾ ಅಲ್ಲಿ.
ಹ್ಮ್ ಹ್ಮ್ ಸ್ವಲ್ಪ ಸ್ವಲ್ಪ. ಹಾ ಹ್ಮ್ ಇವಾಗ ಅವನು ಓತ್ನ ಅಂದಾನ ಕಾಂಪೇಟೇಟೀವ್. ನಾವು ಸೆಕೆಂಡ್ ಪಿ ಯು ಎಸ್ ಎಕ್ಸಾಮ್ ಕ್ಲಿಯರ್ ಕ್ಲಿಯರ್ ಆದ್ಮೇಲೆ.
ಸರಿ ಸರಿ ಇವಾಗ ಸೆಕೆಂಡ್ ಪಿಯುಸಿ ಮುಗಸಲಿ ಸ್ವಲ್ಪ ರಿಸಲ್ಟ್ ಮಾಡ ಮಾಡಲಿ. ಮಾಡುದು ಆಮೇಲೆ ಎರಡ್. ಪಿ ಯು ಸಿ ಇಂದ ಬಾಳ ಕಾಂಪಿಟೆಟಿವ್ ಒಂದ್ ಕೋಚಿಂಗ್ ಹೋಗಿ ಬರಲ ಒಂದ್ ಸಿಕ್ಸ್ ಮಂತ್ ಇದಕ್ಕ ಧಾರವಾಡ. ಹೋಗಿ ಬರ್ಲಿ ಆವಾಗ ಅಲ್ಲಿ ಹೇಳ್ತಾರ ಸ್ವಲ್ಪ. ಮಾತಡುದು ಕ್ಲಾಸ್ ಹೇಳ್ತರ ಡೈಲಿ.
ಹ್ಮ್.
ಅದು ಸಿಕ್ಸ್ ಮಂತ್ ಇರ್ತಾದ ಇಂತ ಇಷ್ಟ ಫೀಸ್ ಅಂತ ಇರ್ತಾದ ಫೀಸ್ ಕಟ್ಕೊಂಡು ನಾವು ಮಂತ್ಲಿ ಮಂತ್ಲಿ. ಪಿಜಿ ಪಿಜಿ ಪೀಸ್ ಕಟ್ಬೇಕು.
ಹ್ಮ.
ಒಂದ್ ಐದರಿಂದ ಆರ್ ತಿಂಗಳ ಇರ್ತಾದ ಅದು ಮುಗಸ್ಕೆಂಡು ಗೆಸಿ ಮತ್ತ ಈ ಕಡೆ ಹಾಸ್ಟ್ಲ. ಇವಾಗ ನೀವು ಇರಲ್ಲಿ ಕಾಲೇಜರಲ್ಲಿ ಈಗ ಹಾಸ್ಟಲ ಅಲ್ಲಿ ಮಾಡ್ಕೊಂಡಗೆಸಿ ಒದ್ಲಾಕ್ ಆವಾಗ.
ಹ್ಮ ಮತ್ತೆ ಅದು ಕೋಚಿಂಗ್ ಎಷ್ಟ್ ತಿಂಗಳು ಇರುತ್ತ ಇವಾಗ.
ಕೋಚಿಂಗ್ ಅವ್ರು ಫಿಫತ್ ಐದ್ ತಿಂಗಳು ಅಂತ ಹೇಳಿರ್ತಾರ ಸಿಲೆಬಸ್ ಅದು ಕವರ್ ಮಾಡೋವಟಿಗೆ ಆರ್. ತಿಂಗಳ ಆಗುತ್ತಾ.
ಆರ್ ತಿಂಗಳ ಆಗತ್ತ ಮತ್ತೆ ಆರು ತಿಂಗಳ ಗಂಟ ಮತ್ತೆ ಊಟ ಅಲ್ಲಿರೋ ವ್ಯವಸ್ಥೆ. ಅದೆಲ್ಲ ಹೆಂಗ್ ಮಾಡದ.
ಆರ್ ತಿಂಗಳ ಗಂಟ ಅಂದ್ರ ಫಸ್ಟ್ಗೆ ಹೋದಾಗಳಿಗೆ ನಾವ್ ಮೆಸ್ಸ ಮೆಸ ನೋಡ್ಬೇಕು ಮೆಸ್ಗೆಳಿಗೆ. ಪಿ ಜಿ ಮೆಸ್ ವಿತೌಟ್ ಒಂದೊಂದು ಪಿ ಜಿ ಇರ್ತಾವ ವಿತೌಟ್ ಮೆಸ್ ಇರ್ತವ ಒಂದೊಂದು ಪಿಜಿ ಮೆಸ್ ಎರಡು ಇರ್ತಾವ. ಪ್ಲಸ್ ಇರ್ತ ಒಂದೇತಲ್ಲೇ.
ಹ್ಮ್ ಹ್ಮ್.
ಅದಕ್ಕೆ ಮಂತ್ಲಿ ಮಂತ್ಲಿ ಅಮೌಂಟ್ ಕಟ್ಬೇಕಾಗಿತು ಅಲ್ಲಿ ಐದ್ ಸಾವಿರ ಐದ್ರಡ್ ಸಾವಿರ ಅಂತ ಇರುತ್ತ ಒಂದೊಂದು ಮಂತ್ಲಿ ಊಟ ಬಂತು ರೂಮ್ ಬಂತು
ಹ್ಮ್
ಎರಡು ಸರಿ ಇದು ಕೋಚಿಂಗ್ ಏನಾವ ಇವಾಗ ಹನ್ನೆರಡು ಹದ್ನೈದು ಸಾವಿರ ಹನ್ನೆರಡ್ ಸಾವಿರ ಇತ್ತುಂದ್ರ ಫಿಫ್ಟಿ ಪರ್ಸೆಂಟಜ್ ಯುವಾಗ ಕಟ್ಟ ಫಿಫ್ಟಿ ಪರ್ಟಜ್ ಕೋಗ್ ಎಂಡ ಟಮ ಕಟ್ಟುವ ಆದನು
ಹ್ಮ್ ಇದು ಕೊಚಿಂಗ್ ಯಾವ್ದ್ದ ಹೇಳ್ಕೊಡ್ತಾರ ಅಲ್ಲಿ ಕಿಡಿಗರಿ ಹಾ ಸರ್ ಇದು ಕೋಚಿಂಗ್ ಯಾವ್ದಾದ್ರ ಬಗ್ಗೆ ಹೇ ಕೊಡ್ತಾರೆ ಇವಾಗ
ಇವಾಗ ಸೆಂಟ್ರಲ್ ಅಂದ್ರೆ ಸೆಂಟ್ರಲ್ ಎಸ್ ಎಸ್ ಜ ಡಿ ಎಸ್ ಬಿ ಐ ಬಿ ಎಸ್ ಎಫ್ ಆರ್ಮಿ ಇದು ಬೇರೆ ಕೊಡ್ತಾರೆ ಸ್ಟೇಟ್ ಅಂತ ಅಂದ್ರೆ ಕೆ ಎಸ್ ಐ ಎಸ್ ಪಿ ಎಸ್ ಐ ಪ ಸಿ ಇವು ಬೇರೆ ಬೇರೆ ಬ್ಯಾಚ್ ಮಾಡ್ತಾರೆ ಅವರು
ಹ ಅದೇ ನಮ ತಮ್ಮಗ ಇವಾಗ ನಾನು ಪಿ ಎಸ್ ಐ ಓದಸ್ಬೇಕಂತ ಮಾಡಿದ್ದೆ ಸ್ವಲ್ಪ ಡ್ನ ಚೆನ್ನಾಗ ಅವನನೆ
ಹ್ಮ್ ಹ್ಮ್
ಹ್ಮ್ ಹತ್ರ ನಾವನೇ ಮತ್ತೆ ಸ್ವಲ್ಪ ಆಗುವ ದಾಡ್ಸ ನವ್ನ ಅದಕ್ಕೆ ಓಸ್ಬೇಕಂದ ಮಾಡಿದ್ದೆ ಅವನ
ಹಾ ಇಲ್ಲಿ ಇರ್ಲಿ ಅವ ಇವಾಗೆ ಪಿ ಯು ಸಿ ಮುಗಿದೋಗಂದ್ರೆ ಯಾರಿಗೂ ಪ್ರಶ್ನೆ ಕ್ಲಿಯರ್ ಮಾಡಿಬಿಡ್ತಾರೆ ನ
ಹ್ಮ್ ಹ್ಮ್ ಹ್ಮ್ ಅದೇ ಮತ್ತೆ ಅದ್ರದ್ದ ಅಮೌಂಟ್ ಎಲ್ಲಾ ಎಷ್ಟು ಬರ್ತ ಖರ್ಚ ಚಿಗೆ ಹೋಗಿ ಬರಕ್ಕೆೆ
ಎಲ್ಲಾ ವರ್ಷಯ ಒಂದು ಐದರಿಂದ ಆರು ತಿಂಗಳು ಕೂಡಿ ಒಂದು ನಲವತ್ತರಿಂದ ನಲವತ್ತೈದು ಸಾವಿರ ಬರ್ತಿರ್ಬೋದು ನಾವು ನನಗ ಫಿಫ್ಟಿ ತೌಸಂಡ್ ಬಂದಿದ್ದ ಐವತ್ತು ಸಾವಿರ ಬಂದ ಆ ಕೊಡಿ ಅಲ್ಲಿದ ಮತ್ತಯ ಖರ್ಚುಗಳು ಊಟ ಅಜಸ್ ಆ ಹೊರಗಡೆ ಊಟ ಮಾಡ್ಬೇಕಾ
ಹ್ಮ್ ಹ್ಮ್
ಇದೆಲ್ಲಾ ಕೋಡಿ ವರ್ಷಿಂದ ಒಂದು ಐವತ್ತರಿಂದ ಐವತ್ತಐದುಡ ಬರ್ಬೋದು
ಮತ್ತೆ ಅಲ್ಲಿಲ್ಲಾ ವೆದರ್ ಎಲ್ಲಾ ಹೆಂಗ ಅದಲ್ಲಿ ನಮ್ ಕಡೆ ಇದ್ದಂಗೆ ತಾಯ ತುಂಬಾ ಚಳಿನ್
ಇಲ್ಲ ಆಲ ಸು ಪುಚಾರೆ ಚಳ ಸ್ವಲ್ಪ ಜಾಸ್ತಿ ಅಂದ್ರೆ ಬಿಸಿಲಿ ಇರಲ್ಲಲ್ಲ ಆ ಕಡೆ ನಮ್ಮ್ ಕಡೆ ಎಲ್ಲ ಬಿಸಿಲು ನಮ್ ಕಡೆ ಎಲ್ಲ ಬಿಸಿಲು ಜಾಸ್ತಿ ಅವ್ರರು ಆ ಕಡೆ ದಕ್ಷಿಣ ಕರ್ಣಕ ಸಮೀಪ ಆತಲ್ಲ ಆ ಕಡೆ
ಅಂದ್ರೆ ಇವಾಗ ಧಾರವಾಡ ಅಂದ್ರೆ ಆ ಕಡೆ ಮಲ್ನಾಡಡೆ ಮಲ್ನಾಡರಿ ಐತೆ
ಹ್ಮ್ ಹ್ಮ್
ಹ ಅಂದ್ರೆ ಆ ಕಡೆ ಎಲ್ಲ ಜಾಸ್ತಿ ಬಿಸಿಲುದ ಏನಿರ ಅವ
ಹ್ಮ ಮೆ ಮಳೆಗಾಲ ಚಲ ಸಪ್ ಮಾರ ಜಾಸ್ತರ್ತ
ಮತ್ತೆ ಅಲ್ಲಿ ಹೆಂಗೆ ಲೈಬ್ರರಿ ವ್ಯವಸ್ಥೆ ಇರುತ್ತಾ
ಹ್ಮ ಅವ್ರ್ದೇ ಲೈಬ್ರೆರಿ ಇರ್ತವ ಎಲ್ಲಾ ಪ್ರೈವೇಟ್ ಲೈಬ್ರೆರಿ ಇರ್ತಾವ ಗೌರ್ಮೆಂಟ್ ಲೈಬ್ರರಿ ಇರುತ್ತವಾ
ಹ್ಮ ಹ್ಮ ಲೈಬ್ರರಿ ಕೋಚಿಂಗ್ ಕೋಚಿಂಗ್ ಸಂಬಂಧ ಲೈಬ್ರರಿ ಕನ್ಪಂಡ್ ಬರ್ಬೋದು
ಹ್ಮ ಒಂದು ಸಡಿ ಅವಾಗ ಮಾಡ್ಕೊತವಿ ಕೋಚಿಂಗ್ ಅಲ್ಲಿ ಸ್ಟಡಿ ಮಾಡೋದಾಗ ಈ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ನೈಟ್ ಎಂಟು ಗಂಟೆ ಕ್ಲಸ್
ಹ್ಮ ಹಾ
ಎಂಟು ಗಂಟೆಗೆ ಬಂದಾಗ ಬಾಡಿ ಫುಲ್ ಟೈರ್ಡ್ ಆಗಿರ್ತದೆ ಅವವಾಗ ನಡಿ ಹಓದಕ್ ಅನ್ಸಲ್ಲ ಒಂದ್ ಎರಡು ವಾರ ಆಗ್ಬೋದ ಆದ್ರ ಮತ್ತ ಆಮೇಲೆ ಈ ಸಿಕ್ಸ್ ಮಂತ್ ಕೋಚಿಂಗ್ ಮುಗಸ್ಕೊಂಡ್ರ ಯಾವಾಗೆಲ್ಲ ಒಂದ ಬುಕ್ ಅವ್ರ ಬಲ್ಲಿ ನೋಡ್ಸ್ ಇರ್ತ ಕೋಚಿಂಗ್ ನೋಸ್ ಬರ್ಸಿರ್ತಾರ ಅವ್ರಲ್ಲಾ ಸಬ್ಜೆಕ್ಟ್ ಅನ್ನ ರಿ ರಿಪೀಟ್ ರಿವಿಷನ್ ಮಾಡ್ಕೊಬೋ ಅವ್ರ ಕೋಚಿಂಗ್ರ್ ಮತ್ತ ವಿ ಹ್ಮ
ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ಅಂದ್ಬಿಟ್ಟಿ ತಿರ್ಕೊಂಡ್ ಬಿಿಡ ನನಗೆ ಹೇಳ ಸ್ವಲ್ಪ ಹ್ಮ್ ಯೋಚನೆ ಮಾಡ್ತಾನ ನಮ್ಮ ತಮ್ಮಗೆ ಯ ಕಡೆ ಕಳಸೋ ಕಡಿಲ್ಲಾ ಅಂತ ಅಂದಬಿಟ್ಟ
ಸರಿ ಸರಿ ಸರಿ
ಹ್ಮ್
ಕೇಳಾ ನಿಜ ಹಾ
ಕೇಳ್ಬಿಟ್ಟು ಹೇಳಲ್ಲ ನನಗ
ಸರಿ ಸರಿ ಕತ
ಆ